ನಮಸ್ಕ್
ಕೇಳಿಸತಾ ಇದಿಯಾ
ಹಾ ನಿಮ್ಮದ್ರೆ ನಿಮಗೆ ಕೇಳಿಸ್ತಾ ಇದ್ಯಾ
ಹಾ ಕೇಳಿಸ್ತಾ ಇದೆ.
ಹ ಏನ್ ಮಾಡ್ತಿದ್ದೀರಾ.
ನಾವು ಕಾಲೇಜಿಗೆ ಬಂದಿದ್ದೇವೆ ನೀವು.
ಹ ನಾವು ಇವತ್ತು ನಮಗೆ ರಜಾ ಇತ್ತು. ಅದಕ್ಕಾಗಿ ನಾವು ಹಾಗೆ ಸುಮ್ಮನೆ ಇದ್ವಿ ನಾವೆಲ್ಲೆಗೂ ಹೋಗಲಿಲ್ಲ
ಹೌದಾ ಮತ್ತೆ ನಾಷ್ಟ ಏನ್ ಮಾಡಿದ್ರಿ
ನಾವು ಇವತ್ತು ಪೂರಿ ಹೂ ಕೋಸ್ಸಿನ ಪಾಲ್ಯ ಮಾಡಿದ್ರೂ ನಮ್ಮ ಮನೆಯಲ್ಲಿ
ಹೌದಾ
ಹೌದು ನಿಮ್ಮ ಮನೇಲಿ ಏನು ವಿಶೇಷ ಮಾಡಿದ್ರು.
ನಮ್ಮ ಮನೆಯಲ್ಲಿ ದೋಸೆ ಮಾಡಿದ್ರೂ ದೋಸೆ ಆಲೂಗಡ್ಡೆ ಪಲ್ಯ
ಹಾ ದೋಸೆ ಮಾಡಿದ್ರಾ ದೋಸೆ ತಿನ್ ಹಾ ದೋಸೆ ತಿಂದರೆ ನಿಮ್ಗೆ ಕೇಳಿಸ್ತಿದ್ದೀಯ ನಾನ ಧ್ವನಿ
ಹಾ ಕೇಳಿಸ್ತಾ ಇದೆ ಯಾರೋ ಮಾತಾಡ್ತಾ ಇದ್ದಂಗಗಿದಾಂಗಿದ್ದಾರೆ
ಯಾರು ಇಲ್ಲ ನಮ್ಮ ಸ್ನೇಹಿತರು ಹಾಗೆ ಇದ್ದರು ಅದಕ್ಕೆ
ಹ ಹೌದಾ ಮತ್ತೇನ್ ಸಮಾಚಾರ ಹೇಳಬೇಕ್ ನೀವೆ.
ಸ್ವಲ್ಪ ನೀವು ಜೋರಾಗಿ ಮಾತಾಡಬೇಕು ಸ್ವಲ್ಪ ಜೋರಾಗಿ ಮಾತಾಡಿ ನೀವು-
ಕೇಳಿಸತಾ ಇಲ್ವಾ.
ಕೇಳಿಸ್ತಾ ಇದೆ ಆದ್ರೂ ಸ್ವಲ್ಪ ಜೋರಾಗಿ ಮಾತಾಡಿ.
ಇನ್ ಅಷ್ಟೇ ಮನಾಗ ಬಿದ್ದ ಹೋಗ್ಬೇಕಾ ಆತರಾ ಮಾತಾಡ್ಬೇಕಾ
ಹಾ ಹಂಗೆ ಮಾತಾಡಿ ಪರವಾಗಿಲ್ಲಾ
ನೀ ನಮ್ಮ ಕಾಲೇಜಿನಲ್ಲಿ ಶಿಕ್ಷಕರು ಇನ್ನೇನಿಲ್ಲ ನಮ್ಮನ್ನು
ಹಾ ಸರಿ ಸರಿ ಅಂದ ಹಾಗೆ ನೀವು ಅಂದ್ರೆ ಈ ಏನ್ ನಿಮ್ಗೆ ಪರೀಕ್ಷಾ ಸಮಯಗಳ ಹತ್ರ ಬರ್ತಾ ಇದೆಲ್ವಾ
ಹಾ ಹೌದ ಹೌದು
ನಮಗೂ ಆ ತರಾ ಬರ್ತಾ ಇದೆ ನಾವು ಪರೀಕ್ಷೆಗೆ ತಯಾರಿ ನಡೆಸ್ತಾ ಇದ್ದೀವಿ
ಹಾ ಯಾಕೆ ಇವತ್ತು ಕಾಲೇಜ್ ಗೆ ಹೋಗಿಲ್ವಾ
ಹಾ ಇವತ್ತ ಇಲ್ಲಾ ಬಿಡಿ ಇವತ್ತು ಸ್ವಲ್ಪ ಮನೆಯಲ್ಲಿ ಕೆಲ್ಸಾ ಇತ್ತು ತೋಟದಲ್ಲಿ ಅದಕ್ಕೆ ತೋಟಕ್ಕೆ ಹೋಗ್ಬೇಕಾಗಿತ್ತು ಅದಕ್ಕೆ ಹೋಗಲಿಲ್ಲಾ
ಹೌದಾ
ಹಾ ಅಂದ್ರೆ ನಮ್ಮ ತೋಟದಲ್ಲಿ ನಾ ನೀವು ಏನೇ ಬೇರೆ ಬೆಳೆ ಬೆಳೆದಿದ್ದೀರಾ ನೀವು
ನಾವು ರಾಗಿ ಹಾಕಿದೀವಿ ಆಲೂಗಡ್ಡೆ ಹಾಕ್ಬೇಕು ಅದಕ್ಕೆ ಮಳೆ ಇನ್ನೂ ಬರಬೇಕು ಮಳೆಗಾಲ ಬರ್ಲಿಲ್ಲಲ್ಲಾ ಅದಕ್ಕೆ ಕಾಯ್ತಾ ಇದ್ದೀವಿ
ಸರಿ ಮಳೆ ಬಂದಿಲ್ಲ ಅಂದ್ರೆ ಬೆಳೆಕೆ ಆಗಲ್ವಲ್ಲಾ
ಹೌದೌದು
ಹ ಹ್ಮ್ ನಮಗೂ ಅಷ್ಟೇ ಮಳೆ ಬೇಕು ಸದ್ಯಕ್ಕೆ ಮಳೆ ಇಲ್ಲಾ ಈ ಕಡೆೆಯೇ ಮಾಡುವುದು ನಾವು ಹಾಗೆ ಸುಮ್ಮನೆ ಇದ್ದೀವಿ ಜೋಳ ಬೆತ್ತಿದೀವಿ ಅದು ಸ್ವಲ್ಪ ಸ ಅಂದ್ರ ನಾವು ತುಂತುರು ನೀರಾವರಿ ಅಳವಡಿಕೆ ಮಾಡಿದ್ರಿಂದ ಸ್ವಲ್ಪ ಹಚ್ಚು ಹಸಿರಾಗಿದೆ ಇಲ್ಲಾಂದ್ರೆ ಅದು ಬಾಡ್ ಹೋಗತಿತ್ತು
ಹೌದಾ ನಾವು ರಾಗಿ ಮಳೆಗೆ ಹಾಕಿರೋದು
ಹ ಹಾ
ಮಳೆ ಬೀಳ್ತಾ ಇದೆ ಮೇಡಂ ಕೋಒಮ್ಮೆ
ಹ ಹಾ
ಪರವಾಗಿಲ್ಲ ನಮ್ಮ ರಾಗಿ ತೋಟಾ ಚೆನ್ನಾಗಿದೆ
ಹೌದಾ
ಹಾ ಹೌದು
ಹುಂ ಸರಿ ಸರಿ ಅಂದ ಹಾಗೆ ಇನ್ನೇನ್ ವಿಶೇಷಾ ಯಾವ ಸ್ಥಳಗಳು ನೀವು ಎಲ್ಲಾ ಎಲಿ ಎಲ್ಲಿ ಹೋಗಿದ್ರಿ
ನಾವು ಇತ್ತೀಚೆಗೆ ನಮ್ಮ ಮಾಮಾ ಅವ್ರ ಮನೆಗೆ ಹೋಗಿದ್ವಿ ಬೆಂಗಳೂರಿನಲ್ಲಿ ಅವರಿಗ ಹೃದಯಘಾತ ಶಸ್ತ್ರಚಿಕಿತ್ಸೆ ಮಾಡಿದ್ರು ಅದಕ್ಕೆ ನೋಡ್ಕೊಂಡ್ ಬರ ಅಂತ ಹೋಗಿದ್ವಿ ನಾವು
ಹಾ ಸರಿ ಸರಿ
ಹ ಹಂಗೆ ಹ ಹೋಗ್ದ
ಹುಂ ಹುಂ
ಅಂಬರೀಶ್ ಸಮಾಧಿ ಎಲ್ಲಾ ನೋಡ್ಕೊಂಡು ಬಂದ್ವಿ
ಹೌದಾ ಮತ್ತೆ ಇನೆಲ್ಲ ಹೋಗಿ ದೀವಿ
ಹಾ
ಮತ್ತೆ ಇನ್ನೆಲ್ಲಿಗಿ ಹೋಗಿಲ್ವಾ
ಎಲ್ಲ ಬಿ ನೀವು
ಕ್ಕೆ ನಾವ ಎಲ್ಗೂ ಹೋಗ್ಲಿಲ್ಲಾ
ಹಾ
ಹೋಗ್ಬೇಕು ಮುಂದಿನ ತಿಂಗಳಿನಲ್ಲಿ.
ಹ ಸುಮ್ಮನೆ ಇರಪ್ಪಾ ನಮ್ಮ ಸ್ನೇಹಿತ ಬರೀ ತಲಾಟೆ ಮಾಡ್ತಾ ಇದ್ದಾನೆ.
ಹೌದು ಇಷ್ಟೇರೆ ಅಂದ್ರೆ ಬರ ಸಲಾಟೆ
ಹಾ ನಿಮ್ಮ ಮಂದಿಗೆ ಮಾತಾಡೋದಕ್ಕೆ ಬಿಡುತ್ತಿಲ್ಲ.
ಏನ್ ಮಾಡುವುದುಸ್ನೇಹಿತರಂದ್ರೆ ಹಾಗೆ ಅಲ್ವಾ
ಹೌದು
ಹ್ಮ್, ನಮ್ಮ ಕಡೆೇನು ಸ್ನೇಹಿತರು ಹಂಗೆ ಇದ್ದಾರೆ.
ಹಾ
ಕಾಲಿ ತಾಲ ಹೇಟೆ ಮಾಡ್ತಾರೆ ಅವರು ನಮ್ಗೆ
ಮುಗೀತ್ ಹಂಗಾದ್ರೆ ಕೆಲ್ಸಾ
ಇನ್ನು ಸ್ವಲ್ಪ ಇದೆ.
ಹಾ
ಮಾಡದ
ಹೌದು
ಹ್ಮ್, ಮತ್ತೆ ಎಂತು ಸಮಾಚಾರ ನಮ್ಮದಂತೂ ಏನು ಇಲ್ಲ ನೋಡಿ ನೀವು ಹೇಳ ಕೆಳ್ತವಿ
ನೀವ ಹೋಗಿದ್ದ ಎಲ್ಲಾ ಇತ್ತೀಚೆಗೆ ಪ್ರವಾಸಕ್ಕೆ
ಪ್ರವಾಸಕ್ಕೆಲ್ಲ ಹೋಗಿಲ್ಲ ನಾವು ನಮ್ಮ ನಮ್ಮ ಅಜ್ಜಿಯ ಮನೆಗೆ ಹೋಗಿದ್ವಿ.
ಹಾ
ಅಲ್ಲಿ ಸ್ವಲ್ಪ ದಿನ ಕಾಲ ಕಳ್ಕೊಂಡು- ಸ್ವಲ್ಪ ಮತ್ತೆ ಹಿಂದರುಗಿ ಬಿಟ್ವಿ ನಮ್ಮ ಊರಿ ಕಡೆ ಗುರಿ ಕಿಗೆ ಅಲ್ಲಿ ನಮ್ಮ ಅಜ್ಜಿ ಮನೆಯಲ್ಲಿ ತುಂಬಾ ಚೆನ್ನಾಗಿ ವಾತಾವರಣ ಎಲ್ಲಾ ಚೆನ್ನಾಗಿರುತ್ತೆ. ಆಹ ಹಾ, ಅದಕ್ಕೆ ನಾವಿನಲ್ಲೇ ಸ್ವಲ್ಪ ಅವರು ವೃತ್ತರಾಗಿದ್ದ್ರಲ್ಲ ವಯಸ್ಸಾಗಿದೆ ಅವ್ರಿಗೂನು.
ಹಾ ಯಾವ್ ಕಡೆ ನಿಮ್ ಮುತ್ಯಾಅವ್ರ ಮನೆ.
ಅಮ್ಮ ಅಜ್ಜಿಯವರ ಮನೆೆಯವರು ಬಂದು ಹಾ ಅ ಬೇ ಬೇರೆ ರಾಜ್ಯ ಆಂದ್ರ
ಹಾ, ಹಾ ಹೌದ
ಹಾ ಆಕಡೆ ಹೋಗಲಿ ತುಂಬಾ ಚೆನ್ನಾಗಿತ್ತು. ಅ- ನಮ್ಮ ನಮ್ಮಗಿಂತ ಅವರು ಒಂದು ವಿಶಿಷ್ಟ ಕೆಲವೊಂದು ಅಂದ್ರ ಅವ್ರು ನಮ್ಮ ತರ ಅಲ್ಲ ಅವ್ರ ಒಂಥರ ವಿಚಿತ್ರ ಜನಗಳು.
ಹೌದಾ! ವಿಚಿತ್ರ ಜನಗಳುಯಾವ ತರಾ
ಅಂದರೆ ನಮ್ಮ ಕಡೆ ಆದ್ರೆ ಇವಾಗ ನಾವು ಏನಾದ್ರು ಖರ್ಚು ಮಾಡಕ್ಕೆ ಎಲ್ಲಾ ನಾವು ಯೋಚನೆ ಮಾಡುವುದಿಲ್ಲ.
ಹಾ,
ಅವರು ಸ್ವಲ್ಪ ಖರ್ಚು ಏನಾದ್ರು ಒಂದ ರೂಪಾಯಿ ಖರ್ಚು ಮಾಡ್ಬೇಕಂದ್ರು ಹಿಂದೆ ಮುಂದೆಯೋಚನೆ ಮಾಡ್ತಾರೆ.
ಹಾ,
ಆಥರ ಅವರೆಲ್ಲ ದು ಅವರು ಹಿರಿಯರಲ್ವಾ ದೊಡ್ಡೋರಲ್ವಾ, ಅದಕ್ಕಾಗಿ ನಮಗೆ ಸ್ವಲ್ಪ ನಮಗೆ ತುಂಬಾ ಭಯ ಭಕ್ತಿ ಭಯ ಇ ಭಯದಿಂದ ಮಾತ್ರ ಭಯ ಭಯ ಜಾಸ್ತಿವ್ರಂತೆ ಹೆಚ್ಚನ್ನಾಗಿ ನೋಡ್ಕೊಂ ತ್ರಿ ಯಾವಾಗ್ಲೂ ಎಲ್ಲಾ ವ್ಯವಸಾಯ ಅದು ಇದು ಮಾಡ್ಕೊಂತಾರೆ ಏನ್ ಮಾಡ್ಕೊಂಡು
ಅವರು ಕಡೆ ಏನ್ ಬೆಳೆಗಳನ್ನು ಬೆಳಿತ್ತಾರೆ.
ಅವರ ಕಡೆ ಬಾರೀ ಭತ್ತ ಇದು ಸೂರ್ಯಕಾಂತಿ ಸೂರ್ಯಕಾಂತಿ ಚೆನ್ನಾಗ್ ಹೌದು ಕಬ್ಬಿನ ತರ ಚೆನ್ನಾಗಿ ಹಾಕ್ತಾರೆ.
ಹಾ
ಮತ್ತೆ ಸೂರ್ಯಕಾಂತಿ ಜಾಸ್ತಿ ಬೆಳಿತ್ತಾರೆ ನಮ್ ಅತ್ತಿಗೆಯವರು ಆ ಸೂರ್ಯಕಾಂತ್ ತುಂಬಾ ಚೆನ್ನಾಗಿರುತ್ತೆ ಸೂರ್ಯಕಾಂತಿ ತೋಟ ನೋಡುವುದಕ್ಕೆಲ್ಲ ನಮಗೆ.
ಹೌದಾ
ಹ ಅದು ತುಂಬಾ ಕಷ್ಟವಾದ ಬೆಳೆ ಆದ್ರೂ ಅವ್ರು ಬೆಳಿತಾರೆ ನೋಡಿ.
ಹಾ ಹೌದ ಹೌದು
ಹ್ಮ
ಹ್ಮ್
ಮತ್ತೆ ಏನ್ ಸಮಾಚಾರ ಹೇಳ್ಬೇಕು ನೀವೆ ಏನಾದ್ರೂ ಹೇಳಿ.
ಹೇಳ್ಬೇಕು ನೀವೇ
ಹೆಲ್ತ್ ಏನಿಲ್ಲ ಅದೇ ಹೇಳಿದನಲ್ಲ ಆಸ್ಪತ್ರೆಗೆ ಹೋಗಿ ನಂತರ ಬಂದ್ವಿ.
ಹಾ
ಯಾವಾಗ್ತೂ ಇದೆ ನಮ್ಮ್ ನಮ್ಮ ಹೊಲದಲ್ಲಿ ನಾವು ಸುಲಭದ ಬೆಳೆಗಳನ್ನೂ ಬೆಳದಿದ್ದೀವಿ. ಆ ಬೆಳೆಗಳನ್ನ ನೋಡ್ಕೊಳ್ಳದು ನಮ್ಮ ಮನೆಯಲ್ಲಿ ಸ್ ಸು ಮೇಕೆ ಕುರಿ ಎಲ್ಲಾ ಇದ್ದಾವೆ ಅವುಗಳಿಗೆ ಎಲ್ಲಾ ಬೆಳಿಗ್ಗೆ ಐದುವರೆ ನಾಲ್ಕ್ ಓ ಇಲ್ಲ ಐದುವರೆಗೆ ಎದೋಳ್ಬೇಕು.
ಹಾ ಹಾ
ಲ್ಲಿ ನೀರಿ ಇಟ್ಬಿಟ್ಟು ಅವಿಗೆ ಮೇವು ಹಾಕಿ ಟ್ಟು ಎಲ್ಲಾ ಮಾಡಿ ಇಷ್ಟ್ ಹ ನನ್ ಆಗ್ಬತಿನಾ ಬರುವ ಅಷ್ಟಕ್ಕೆ ನನಗೆ ಹಾ ವಾ ವಾಹನ ಸಿಗುವುದಿಲ್ಲ
ಹೌದೌದು ನಾವು ಕಾಲೇಜಿನಿಂದ ಹೋಗಿದ ತಕ್ಷಣ ಕೆಲಸ ಜಾಸ್ತಿ ಇರುತ್ತೆ.
ಏನೂ
ನಾವು ಕಾಲೇಜಿಂದ ಹೋಗಿದ ತಕ್ಷಣ ಕೆಲಸ ಜಾಸ್ತಿ ಇರುತ್ತೆ ಹಸುಗಳ್
ಹೌದು ಈ ಹಳ್ಳಿಯ ಕಡೆ ಎಲ್ಲಾ ಕೆಲಸ ಜಾಸ್ತಿ ಅಲ್ವಾ.
ಹ ಅವರು ನಮ್ಮ ಅಮ್ಮ ಅಪ್ಪ ಅವರು ನಾಲ್ತೆಂಟು ನಮ್ಮ ಜಮೀನ ಕಟ್ಟ್ ರ
ಅದೇ ಅದೇ
ಹ್ಮ್ ಕರ್ಕೊಂಡು ಹೋಗು ಹಾಲು ಕರೆದು ಹಾಲು ಉತ್ ಪಕ ಸಂಗ ಕ ಆಗಬಿಟ್ಟು
ಹ್ಮ್
ಹ ಬರೋ ಅಷ್ಟೋತ್ತಿಗೆ ಟೈಮ್ ಹಾಗೋಗೈತ್ ಲೇ
ಹೌದು ಏನ್ ಮಾಡೋದೂ ಇಲ್ಲೇ ಮಾಡ್ಬೇಕಲ್ವಾ ನಾವು ಓದು ಒಂದೇ ಹಕೊಂಡಿದ್ರೆ ಆಗಲ್ಲ ಎಲ್ಲಾ ಕೆಲಸಗಳು ತೊಡಗಿ ಕೊಳ್ಳಬೇಕ್
ಹ ಹೌದು ಮತ್ತೆ ಏನ್ ಸಮಾಚಾರ ಎಷ್ಟುಹಸುಗಳಿದಾವೆ. ಕೆಲ್ಸ ಇದೆಯಾ ಹಲೋ ಹಲೋ ಹಲೋ,